ಹೇಳ್ರಿ ನಮ್ ಸರ
ನಮಸ್ಕಾರ್ರೀ ರಾಹುಲ್ ಅವ್ರೆ ಏನ್ರೀ ಏನ್ ಮಾಡತ್ರಿ
ಇಲ್ಲ ರೀ ನಮ್ಮ ಇಲ್ಲಿ ಗ್ರಂಥ
ಹ ಹಲೋ
ನಮ್ಮ ಗ್ರಂಥಾಲಯದ ಬಳಿ ಬಂದಿದೀವ್ರೀ ಇಲ್ಲಿ
ಹಾ ಹೌದ್ರಿ ಗ್ರಂಥಾಲಯ ಗ್ರಂಥಾಲಯ ಏನ್ರಿ ಓದೋದಾಗ್ ಬಂದಿದಿರೆನ್ರಿ ಗ್ರಂಥಾಲಯಕ್ಕ
ಏ ಆತರ ಏನ ಇಲ್ಲ ರೀ ಗ್ರಂಥಾಲಯದ ಬಲ್ಲಿ ಇದು ನಮ್ ಗ ಅ ಇದನ್ ಕೊಡ್ತಾನಿ ಅಂದಿದ್ರಿ ಅವರು ಒಂದು ಕಾರ್ಡ್ ಕೊಡ್ತೀನಂದಿದ್ರು ಹಂಗಾಗಿ ನಮ್ಮ ಗುರುತಿನ ಚೀಟಿಯನ್ನು ಕೊಡ್ತಿನಂದಿದ್ರು ಹಂಗಾಗಿ ಇಲ್ಲಿಗೆ ಬಂದಿದ್ವಿ
ಅ ಏನ್ರಿ ನಿಮ್ ಕಾಲೆಜಲ್ಲಿ ಇನ್ನ ಗುರುತಿನ ಚೀಟಿನೆ ಕೊಟ್ಟಿಲ್ವ
ಇನ್ನು ಇಲ್ಲ ಈಗ ಅವ್ರಿಗೆ ಹೊಸ್ಸಸ್ ಸೂರ್ಯೋದಯ ಮತ್ತು ಎಲ್ಲ ಉದಯ ಅಗೇತಿ
ಹಾ ಅದೇ ನಮ್ ಕೃಷಿ ವಿಶ್ವವಿದ್ಯಾಲಯ ಭೀಮ್ರ ಕೃಷಿ ವಿಶ್ವವಿದ್ಯಾಲಯ ರಾಯಚೂರ್ ನಲ್ಲಿ ಬಂದು ಒಂದು ತಿಂಗಳಿಗೆ ಕೊಟ್ರು ನೋಡ್ರಿ ನಮ್ಗೆಲ್ಲ ಗುರುತಿನ ಚೀಟಿ
ನಿಮಿಗ್ ಕೊಟ್ಟಾರೆ ಅಂದ್ರ ನಮ್ದು ಸ್ವಲ್ಪ ಅಪ್ಡೇಟ್ ಇನ್ನು ನಮ್ದ ಇನ್ನು ಬೆಳೆಯೋದ್ರಲ್ ಐತ್ರಿ ಕಾಲೇಜ್ ಇನ್ನು ಪೂರ್ತಿ
ಹೌದ್ರಿ ನಿಮ್ದು ವಿಶ್ವವಿದ್ಯಾಲಯ ಅಲ್ರಿ ನಿಮ್ದು ಬರಿ ಕಾಲೇಜ್ ಅಲ್ರಿ ಸ್ವಲ್ಪ ಹಿಂದೆ ಉಳಿದೆತ್ರಿ ನಮ್ದು ಎಲ್ಲಾ ವಿಶ್ವವಿದ್ಯಾಲಯ ಅಲ್ರಿ ಅದ್ಕೆ ನಮಗೆಲ್ಲ ಮೊನ್ನೆ ಮುಂದೆನೆ ಇರ್ತವ್ರಿ ಯಾವದೇ ಸೌಲಭ್ಯಗಳಾಗ್ಲಿ ಮುಂದೆನೆ ಕೊಡ್ತಾರೀ ನಮ್ಗೆಲ್ಲ
ಕೊಡ್ತಾರೀ ಆದ್ರ ಏನ್ ಮಾಡಬೇಕು ನಮ್ಮದು ಹಂಗಿಲ್ಲಲ್ಲ ಮತ್ತ ಅಲ್ಲಿಂದ ಅಲ್ಲಿ ಎಲ್ಲಾ ಅದ್ಮೇಲೆ ನಮಗ್ ಕೊಡ್ಬೇಕಲ್ಲ ಹಂಗಾಗಿ ಸ್ವಲ್ಪ ಲೇಟಗ ಅರ್ಥ ಅಗತ್ರಿ ಸಮಯ ತೊಗಳತಾ ಏನ್ ಮಾಡಕ್ ಬರಲ್ರಿ ಮತ್ತೆ ಕಾಲಯ ತಸ್ಮೈ ನಮಃ ಅಂತಂದು ಕಾಲ ಬಂದಂತೆ ಹೋಗ್ಬೇಕಲ್ರಿ
ಏನ್ರಿ ಕನ್ನಡ ಏನ್ ಮಾತಾಡ್ತೀರಾ ಕಾಲಾಯ ತಸ್ಮೈ ನಮಃ ಅಂತಾಂತಿರ ಏನೆನೂ ಹೇಳ್ತಾ ಇದೀರಲ್ರಿ
ಎಲ್ಲಾ ಸಮ್ಮೇಶ್ ಅವರ ಆಶೀರ್ವಾದ
ಅವ್ರ ಇವ್ರ ಆಶೀರ್ವಾದ ಇರ್ಬೇಕ್ರಿ ನಿಮ್ಮ ಅಶೀರ್ವಾದ ನಮ್ಮೇಲೆ ಸ್ವಲ್ಪ ಇದ್ರೆ ಏನೋ ನೆಮ್ಮದಿ ಇಂದ ನಾವು ಕನ್ನಡವನ್ನು ಸ್ವಲ್ಪ ಅಚ್ಚುಕ್ಕಟ್ಟಾಗಿ ಕಲಿಯಬಹುದು
ನಿಮಗೂ ಬರ್ತಲ್ರಿ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಎಲ್ಲಾ ಎಲ್ಲಾ ಹಚ್ಚುಗಟಾಗಿ ಮಾತಾಡಿ
ಎಲ್ಲಾ ಸಂಸ್ಕೃತ ಎಲ್ಲ ಸಂಸ್ಕೃತ ಉಳ್ಳ ಸಂಸ್ಕೃತ ಪದಗಳೆಲ್ಲ ನಿಮ್ಮಷ್ಟು ಚೆನ್ನಾಗಿ ಪದ ಬಳಕೆ ಮಾಡೋದಕ್ಕೆ ಬರಲ್ಲರಿ ನೀ
ಎಲ್ಲಾ ನಿಮ್ಮಂತರ ಇಲ್ಲಿಂದ ಕಲ್ತಿದ್ದೀವಿ ನಾವು ನಮ್ಗೆ ಏನು ಹುಟ್ಟಿದ ಹುಟ್ಟಿದಗ ಯಾವ್ದೂ ಬರಂಗಿಲ್ಲ.
ಹುಟ್ಟುತಾ ಯಾವ ಯಾವ ವ್ಯಕ್ತಿನೂ ಕಲಿಯಲ್ರಿ ಬೆಳ ಬೆಳಿ- ಬೆಳಿತಾನೆ ಕಲಿಯೋದರಿ ಚಿಕ್ಕ ಮಗುವಿನಿಂದ ದೊಡ್ಡ ಮಗು ತನ ಕಲಿತಾನೆ -ಕಲಿತಾನೆ ಇರಬೇಕ್ರಿ
ಹಂಗ ನಮ್ಗ್ ಆಸಕ್ತಿ ಆಸಕ್ತಿ ಇದ್ರ ಏನ್ ಬೇಕಾದ್ನ್ನ ಸಾಧಸ್ಬೋದು ಹೌದಲ್ರರಿ ಶಣಯವರೆ. ಯಾವ
ಹೌದ್ರಿ ಮನ್ಷನಲ್ಲಿ ಛಲ ಇರ್ಬೇಕರೀ ಒಂದ ಛಲ, ಒಂದ್ ಗುರಿ ಇದ್ರೆ ಏನ್ ಬೇಕಾದ್ರು ಸಾಧ್ಬೋದ್ರಿ.
ಈ ನೋಡ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಎಂತ ಒಳ್ಳೆ ಚಿಂತನೆ ಇತ್ತು. ಮತ್ತ
ಹಾ ಅವರು ಅಂತ ಚಿಂತನೆ ಇದ್ದದಕೆ ಕ್ಕೆ ಅವರು' ಭಾರತದ ಸಂವಿಧಾನ ಶಿಲ್ಪಿ'ಯಂದ ಹೆಸರು ಪಡದು ಅದ ದೊಡ್ಡ ಸಂವಿಧಾನವನೇ ಬರ್ದಾರ ಅವತ್ತು.
ಹ, ಅವರು ಅದನ್ನ ಬರೆದು ಇಡೀ ದೇಶದ ಚಳವಳಿಯನ್ನೇ ಬದಲಾವಣೆ ಮಾಡಿದ್ದಾರೆ ಅವ್ರ ಅವ್ರಿಗೆ ನಾವು ದೊಡ್ಡ
ವನ್ನು ಬದಲಾಯಿಸಿದ್ರ ಅವ್ರೀ' ಡಾಕ್ಟರ್ ಬಾಬ ಸಾಹೇಬ್ ಅಂಬೇಡ್ಕರ್' ಅವರು. ಆ ಸಂವಿಧಾನ ಬರಿಯೋದಕ್ಕೆ ಎಷ್ಟು ದಿನ ತಗೊಂಡ್ರೆ ಅವ್ರ ಗೊತ್ತೇನ್ ನಿಮ್ಗೆಲ್ಲಾ
ಎರಡು ನೂರ ಎರಡು ನೂರು, ಎರಡು ವರ್ಷ ತೊಂಬತ್ ನಲ್ವತ್ರೊಂಬತ್ ದಿನ ತೊಗಂದಾರ ನೋಡ್ರಿ.
ಹ ಅದೇ ರಿ ಎರಡು ವರ್ಷ ಹನ್ನೊಂದು ದಿನ, ಹನ್ನೊಂದು ತಿಂಗಳು- ಹದಿನೆಂಟು ದಿನಾಎನ ಆಗಿದ್ರಿಅದು.
ಹಾ, ಹಾ ಹೌದೌದ್ರಿ ನಾ ಕರೆಕ್ಟ್ ಈಗ ನೆನಪುಬಂತ ನೋಡ್ರಿ ಎರಡು ವರ್ಷ -ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಹ್ಮ. ತಗೊಂಡಿದ್ದಾರೆ ಅದ್ರೊಳಗ- ಅವರು ಸುಮಾರು- ಅವರು ಎಷ್ಟೋ ಡಿಗ್ರಿ, ಎಷ್ಟೋ ಡಿಗ್ರಿ ಗಳನ್ನ ಪೂರೈಸಿದ್ದಾರೆ ಅವರು.
ಹಾ, ಎಷ್ಟೋ ಪದವಿ ಪೂರ್ವಗಳನ್ನು ಮುಗ ಮುಗಿಸಿದ್ದಾರೆಅವ್ರು ಅಷ್ಟು, ಅಷ್ಟು ಭಂಡಾರ ಅಷ್ಟು ಜ್ಞಾನ ಭಂಡಾರ ಇದ್ದಿದ್ದಕ್ಕೆ ಅವ್ರು ಅಷ್ಟು ಬ ಸ ಅಷ್ಟ ದೊಡ್ಡ ಸಂವಿಧಾನ. ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಸಂವಿಧಾನ ಅಂದ್ರೆ ನಮ್ಗ ಭಾರತದ ಸಂವಿಧಾನ ರೀ.
ಅತಿ ದೊಡ್ಡ ಲಿಖಿತ ಸಂವಿಧಾನ ರೀ ನಮ್ದು ಅದನ್ ಬರಕ್ ಅವ್ರು
ಸಂವಿಧಾನ ರೀ ಎಲ್ಲದರಲ್ಲೂ ಪ್ರಿಂಟೆಡ್ ಇದೆ ರೀ ಎಲ್ಲಾ, ನಮ್ದು ಮಾತ್ರ ಲಿಖಿತ ಸಂವಿಧಾನ ಇದೆ ನೋಡ್ರಿ ಅದು.
ಹ ಹ ಹೌದ್ರಿ ಅದನ್ನ ಬರ್ಯಕ ಏನ್ ಇಲ್ಲಿನೂ ಎಷ್ಟು ಅಸ್ಪುಷ್ಯತೆ ತೋರ್ಸ್ಯಾರ ಅಂದ್ರ ಜನ ಇದನ್ ಬರ್ಯಕ ಒಂದು ಸಮಿತಿ ರಚನೆ ಮಾಡಿರ್ತಾರೀ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ ಆ ಸಮಿತಿಯ ಆ ಮುಖ್ಯ ಮುಖ್ಯಸ್ಥರನ್ನಾಗಿ ಮಾಡಿರ್ತಾರ ಅದರ ಜೊತೆ ಜತೆೆಗೆ ಎಲ್ಲಾ ಸಮಾಜದ ಗುರು ಹಿರಿಯರನ್ನಾ ಹ ಚಿಂತಕರನ್ನ ಸೇರಿಸಿ ಸಂವಿಧಾನ ಸಮಿತಿಯನ್ನ ರಚನೆ ಮಾಡಿರ್ತಾರ.
ಹಾ, ಹೌದ್ರಿ ಅದಕ್ ಅಧ್ಯಕ್ಷರ ಇವ್ರ ಡಾಕ್ಟರ್ ಬಾಬ ಸಾಹೇಬ್ ಅಂಬೇಡ್ಕರ್ ಅವ್ರ ಅಧ್ಯಕ್ಷರ ಇದ್ರಲ್ರಿ
ಹ ಇದ್ರು ಆದ್ರೆ ಏನು ಏ ಇವ್ರ ಜೊತೆ ನಾವು ಕೀಳು ಸಮಾಜದವ್ರ ಜೊ ತೆನಾವ ಯಾಕ ಕುಂತ್ ಬರಿಬೇಕಂತ ಆ ಸಮಿತಿಯಲ್ಲಿ ಇದಿದ್ದಂತ ಎಲ್ಲಾ ಜನರು ಅವ್ರನ್ನ ತೋರೆದು ಹೋಗ್ಬಿಡ್ತಾರೆ. ಒಬ್ಬರನಾಗ ಮಾಡ ಹೋಗ್ಬಿಡ್ತಾರ ಆಗ ಏನಾಗುತ್ತ ಅಂದ್ರೆ ಅವರು ಒಬ್ಬ
ಮುಖ್ಯಂತ್ರಿಗಳುಸಹ ಅವ್ರ ಜೊತೆ ಒಂದ್ಕೊಳ ಪ್ರೋಗಲ್ ಡಾಕ್ಟರ್ ಜವಾಹರಲಾಲನೆಹ್ರು ಇದ್ರಲ್ರಿ ಅವ ಮೊ ಮುಖ್ಯಮಂತ್ರಿಯಾಗಿ- ಅವರುನು ಒಪ್ಪಿಕೊಳ್ಳಿಲ್ಲ ಅಂತ ಹೇಳಿದ್ ರೀ ಅದೇ ಸಂವಿಧಾನ ಶಿಲ್ಪಿ ಮಾಡಕ ಅದು ಅವರು ಅಂದ್ರೆ ವಿದ್ವಾಂಸರು ಬಹಳ ಜನ ಇದ್ದ್ರೂ ರೀ ಆದ್ರೆ ಅವರು ದಲಿತರ ಪರವಾಗಿ ನಾವು ಕುಂತು ಬರೆಯೋದು ಅದು ಹೇಗೆ ಆಗ್ತ್
ಹ್ಮ್ ಅಸಧ್ಯ ಅಂತಂದ್ರ ಅವರು ಬಿಟ್ಟು ಹೋದ ಕಾರಣ ಅಂಬೇಡ್ಕರ್ ಅವರು ಒಬ್ಬರೇ ಅದನ್ನ ಬರೆದು ಆಹ ನಮ್ಮ ಪ್ರಪಂಚದ ಅತಿ ದೊಡ್ಡ ಲಿಖಿತ ಸಂವಿಧಾನ ಎಂಬ ಕೀರ್ತಿಯನ್ನು ಅವರು ಪಡೆದಿದ್ದಾರೆ.
ಹೌದ್ರೀ ನಮ್ ಭಾರತ ದೇಶಕ್ಕೆ ಹಲವಾರು ಕೊಡುಗೆಗಳನ್ನು ಕೊಟ್ಟಿದಾರೀ ಅವರು.
ಯಾರಿಗೆ ಕೊಟ್ಟಿದ್ದಾರೋ ಬಿಟ್ಟಿದ್ದಾರೆ ಆದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಮಾತ್ರ ಇದು ತುಂಬಾ ಅ ಒಂದ್ ಅನುಕೂಲ ಆಗೈತ್
ಹಾ ಹೌದ್ರಿ ಯಾವುದೇ ರೀತಿಯಲ್ಲಿ ಅದ್ರೂ ಮೀಸಲಾತಿ ಬಾಳ ಇದಾವ್ರೀ ಅವ್ರಿಗೆ ಯಾವುದೇ ಸಂವಿಧಾನ ಕೇವಲ ಅವರಿಂದ ಮಾತ್ರ ಇದು ಮೀಸಲಾತಿಗಳು ಉತ್ಪತ್ತಿ ಆಗ್ಯವ್ರೀ ಯಾವುದೇ ರೀತಿಯಲ್ಲಿ ಈಗ ಇದು ನಿನಗ ಸರ್ಕಾರಿ ನೌಕರಿ ಆಗಿರ್ಬಹುದು. ಇದು ಪ್ರಾವೇಟ್ನಲ್ಲಿ ಅವರು ಇಂದಾನೆ ಸೌಲಭ್ಯಗಳು ಬಾಳ ಇದಾವ್ರೀ ಅವ್ರಂದಾನೇ ಅದರಿಂದಾನೇ ಬಂದಿದ್ ರೀ
ಅವ್ರೇನಾರ ಆ ದಿನ ಅದು ಮಾ ಬರ್ದಿದ್ದಿಲ್ಲ. ಅಂದ್ ಜಾರಿಗೆ ತಂದಿದ್ದಿಲ್ಲ ಅಂದಿದ್ರೆ ಅವರು ಅಷ್ಟು ಕಷ್ಟ ಪಟ್ಟಿದ್ದಿಲ್ಲ ಅಂದಿದ್ರೆ ಅದು ನನ್ ನಾನು ನನ್ನದಂತ ಅವರು ಹೋಗಿದ್ರೆ ಇವತ್ತು ನಾವೆಲ್ಲಾ ಇಲ್ಲಿ ಈ ತರ ಸ್ವತಂತ್ರವಾಗಿ ಬದುಕೋಕ್ ಸಾಧ್ಯ ಆಗ್ತಿರ್ಲಿಲ್ಲ ಮತ್ತೆ ನಮಗೆ ಎಷ್ಟ್ ಷ್ಟು ಈ ನಮ್ದು ಎಲ್ಲಾ ದೇಶದಲ್ಲಿ ಏನಿರ್ತಂದ್ರೆ ಶರಣಯ್ಯ ಅವರೇ
ಹಾ ಹೇಳ್ರಿ ರಾಹುಲ್ ಅವರೇ ಹೇಳ್ರಿ
ಎಲ್ಲಾ ದೇಶದಲ್ಲಿ ಒಂದೇ ಅ ಜಾತಿಯ ಮತ್ತು ಒಂದೇ ಭಾಷೆಯವುಳ್ಳ ಹ ಜನರು ಇರ್ತಾರೆ ಹ ಆದರೆ ನಮ್ದು ನಮ್ಮ ದೇಶ ಏನಂದ್ರೆ ಆ ಹತ್ತ್ ಹಲವಾರು ಜನ ಸಮಾಜ ಮತ್ತು ಮತ್ತು ಹಲವಾರು ಭಾಷೆಗಳನ್ನು
ಹೌದ್ರಿ ಹಲವಾರು ಧರ್ಮಗಳು ಹಲವಾರು ಧರ್ಮಗಳು ಹಲವಾರು ಜಾತಿಗಳು ಹಲವಾರು ಸಂತಗಳು ಜೀವಿಸುವ ದೇಶ ರೀ ನಮ್ ದೇಶ.
ಹಾ ಅಷ್ಟೆಲ್ಲಾ ಇದ್ರು ಕೂಡ ಅದನ್ನೆಲ್ಲಾ ಲೆಕ್ಕಿಸದೆ ಅವರು ಎಲ್ಲರನೂ ಒಳಗೊಂಡಂತ ಒಂದು ಹ ಅಹ ದೊಡ್ಡ ಸಂವಿಧಾನವನ್ನು ಕೊಟ್ಟು ದೊಡ್ಡ ಕೊಡುಗೆಯನ್ನು ಭಾರತ ದೇಶಕ್ಕೆ ನೀಡ್
ಹಾ ಬರೀ ಇದ್ದಾರೆ ಅಷ್ಟೇ ಅದಕ್ಕಾಗಿ ಅವರಿಗೆ ಭಾರತ ರತ್ನ ಪ್ರಶಸ್ತಿನೂ ನೀಡಿದಿದ್ದಾರೆ ಅದಕ್ ಅದೇ
ನೀಡಿದ್ದಾರೆ ಸ್ವಾಮಿ ಅದು ನೀ ನೀಡಿದ್ದರು ಅದು ಎದಕ್ ಉಪಯೋಗ ಬರ್ತಾ ಅವರು ಅವರು ತೀರ್ಕೊಂಡಾಗ ಒಂದು ಸರ್ಕಾರಿ ಗೌರವ ಕೊಡ್ಲಿಲ್ಲ.
ಹಾ ಹೌದ್ರೀ ಅದು ಸರ್ಕಾರ ಸರ್ಕಾರಿಯುತವಾಗಿ ಗೌರವ ಕೊಡ್ಲಿಲ್ಲ ರೀ ಹೌದ್ ನೀವ್ ಹೇಳುದು ನಿಜಾಯ್ತೆ.
ಅವರು ಅವರನ್ನ ಇದು ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಒಂದು ಅ ಗೆಣು ಜಗನೂ ಕೊಡ್ಡಿಲ್ಲ ಸರ್ಕಾರ ಅವಾಗೇನು ಅವಾಗಿನ ಕಾಂಗ್ರೆಸ್ ಸರ್ಕಾರ
ಹಾ ಅವಾಗನ್ ಕಾಂಗ್ರೆಸ್ ಸರ್ಕಾರ ಎಲ್ಲಾ ಸರಿಗಿದಲ್ರರೀ ಸರ್ಕಾರ ಏ ಎಲ್ಲ ಮೇನ್ ಮಾಡಿದ್ದೆ ಸರ್ಕಾರ ರೀ ಅದೆಲ್ಲ.
ಅವರು ಇರಲ್ಲದ ಕಾಲಕ್ಕ ಅವರಿಗೆ ಅಹ ರಾಷ್ಟ್ರಪ್ರಶಸ್ತಿ ಕೊಟ್ರು ಆಹ ಭಾರತ ರತ್ನ ಕೊಟ್ರು. ಸಂವಿಧಾನ ಶಿಲ್ಪ ಇವೆಲ್ಲ ಏನ್ ಉಪಯೋಗ ಏನ್ರಿ ಫಸ್ಟ್ ಅಷ್ಟ ಅವರು ಇದ್ದಾಗ ಹ ಇದ್ದಾಗನ ಚಲೋ
ಇದ್ದಾಗ ಗೌರವ ಕೊಡ್ಲಿಲ್ಲ ಎಲ್ಲಾರ್ದಾಗ ಈಗನ್ ಕಾಲದ ಜನನೇ ಅಷ್ಟೇ ನೋಡ್ರಿ ಇದ್ದಾಗ ಯಾರಿಗೂ ಬೆಲೆ ಕೊಡಲ್ಲ ರೀ ಇಲ್ಲ ಅವರು ಹೋದ್ಮೇಲೆ ಅವರಿಗೆಲ್ಲ ಬೆಲೆ ಬರುತ್ತೆ ರೀ ಮನುಷ್ಯ ಬ ಬದುಕಿದಾಗ ಅವರಿಗೆ ಬೆಲೆನೆೇ ಕೊಡಲ್ಲ ರೀ ಮಾತ್ ತಡಸಲ್ಲ ಆದ್ರೆ ಅವರು ಸತ್ ಮೇಲೆ ಅವರು ಇಂತ ಒಂಟೆ ಒಳ್ಳೆ ವ್ಯಕ್ತಿ ಹೋದ್ನಲ್ಲ ಇಂತಥ ಚಲೋ ವ್ಯಕ್ತಿ ಓದ್ನಲ್ಲ ಅಂತ ಪಕ್ಷಪತಿ ಪದ ಬಗ್ಗೆ ಬಿಡ್ತಾರಿ.
ಬಾರ್ದು ಆ ರೀತಿ ಇದ್ರ ನಾವು ಸಬಲೀಕರಣ. ಮುಂದ್ ಬರೋಕ್ ಆಗಂಗಿಲ್ಲ ನಾವು ಎಲ್ಲಾ ಜನ ಹಿಂದುಳಿದ ಹಿಂದುಳಿದ್ ಬಿಡ್ತಿವಿ ನಮ್ ದೇಶ ಹಿಂದುಳಿದು ಬಿಡುತ್ತೆ.
ಹ್ಮ್ ಅದೇ ರಾಹುಲ್ ಅವ್ರೇ ಗುರುತಿನ ಚೀಟಿಯನ್ನು ಕೊಡ್ತಾ ಇದ್ದಾರಂತೆ ನೀವು ಸ್ವಲ್ಪ ಬೇಗ ಬರ್ತೀರಾ.
ಹಾ ಬರ್ ಬರ್ತೇನೆ ಬರ್ತಾ ಇದ್ದೇನೆ ನಾನು ಇಲ್ಲೇ ಇದ್ದೀನಿ ನೀವು ಮತ್ತೆ ನಿಮ್ಮ ವಿಶ್ವಾಲಯಾ ವಿದ್ಯಾಲಯದ.
ಕ್ಲಾಸ್ ಎಲ್ಲ ನೆಡಿತದವಾ ನಿಮ್ಗ ಹಲೋ.
ಹಲೋ ಅದೇ ನಿಮ್ಮ ಸ್ನೇಹಿತರು ನನಗೆ ದೂರವಾಣಿ ಸಂಖ್ಯೆಯಿಂದ ಫೋನ್ ಮಾಡಿದ್ದ್ರ ಅದೇ ನಿಮ್ಮ. ಕಾಲೇಜಿನಲ್ಲಿ ಇ ಗುರುತಿನ ಚೀಟಿಯನ್ನು ಗ್ರಂಥಾಲಯದಲ್ಲಿ ವಿತರಿಸುತ್ತಿದ್ದಾರೆ ಅಂತ ನೀವು ಹೋಗ್ಬೇಕಂತೆ.
ಹಾ ಹೋಗ್ತಿದ್ದೇನ್ರೀ ಹೋಗ್ಬೇಕು ಹೋಗಿ ಇಸ್ಕೊಂಡು. ನಮ್ಗ ಇಷ್ಟ್ ದಿನ ಆದ್ರೂ ಅವ್ರು ನಡಿದ್ದಿಲ್ಲ ಇವತ್ ಯಾವ ದೇವ್ರ ಪುಣ್ಯಲಿಂದ ನೀಡಕತಾರ. ಇವತ್ತೆ ಇಸ್ಕೊಂಡ್ ಹೋಗ್ಬೇಕು ನಾವಿನ್ನೂ. ಗ್ರಂಥಾಲಯ ಚೀಟೀ ಕೂಡಾಈಸ್ಕೊಡಿಲ್ಲ ಅದನ್ನು ಕೂಡ ನಾವು ಪಡೆದುಕೊಳ್ಬೇಕು ಅದನ್ನ್ನ್ ಆದಷ್ಟು ಬೇಗ.
ಗ್ರಂಥಾಲಯ ಚೀಟಿ. ಬಹಳ ಪ್ರಮುಖ್ಯವಾದುರಿ ಗ್ರಂಥಾಲಯ ಚೀಟಿ ಇದ್ದರಿಂದ ನೀವು ಯಾವವುದೇ ರೀತಿ ಬುಕ್ನ್ನು ಯಾವದೇ ರೀತಿ ಪುಸ್ತಕ ನಿಮ್ಮ ವಸ್ತು ಏನಿಕ್ಕೆ ತಗೊಂಡೋಗಿ ನೀವು ಎಲ್ಲ ವಿದ್ಯಾಭ್ಯಾಸ ಮಾಡ್ಬೋದು. ಈಸ್ಕೊಳ್ಳಿರಿ ಈವಾಗ ಹೋಗಬೇಕ್ರಿ ಗ್ರಂಥಾಲಯ ಚೀಟಿ. ಬಹಳ ಮುಖ್ಯವಾಗಿದ್ದೀರಿ.
ಹೌದ ಸರ್ ನಾವು ಅದನ್ನ ಈಗ ವಿಚಾರ ಮಾಡೀವಿ. ಈಗ ಹೋಗ್ ತಗೋಬೇಕು ಮತ್ತೆ ಮಧ್ಯಾಹ್ನ ಊಟ ಎಲ್ಲಾ ಏನ್ ಮಾಡಿದ್ರೀ.
ಮದ್ಯಾಹ್ನ ಊಟಯೆಲ್ಲಾ ನಂಮ್ಗೆಲ್ಲಾ ರೊಟ್ಟಿ ಮಾಡಿದ್ರಿ ಇವತ್ತೆಲ್ಲಾ ರೊಟ್ಟಿ. ಕಾಳು ಈ ಸೌತಿ ಕಾಯಿ ಪಲ್ಯ ಅನ್ನ ಸಾರು ಮಜ್ಜೆಗೆ ಮಾಡಿದ್ರ ಹಂಗೆ.
ಬಿಸಿ ರೊಟ್ಟಿ ಮಾಡಿದ್ರಾ.
ಬಿಸಿ ರೊಟ್ಟಿ ಮಾಡಿದ್ರು ಮೊನ್ನೆ ನಮ್ಮ ವಾಸತಿನಿಲಯದ ಶಿಕ್ಷಕರೂ. ಇದು ವರ್ಗಾವಣೆ ಆಗಿದ್ದಾರೆ ಬೇರೆ ಡಾಕ್ಟರ್ ಶಾಮರಾವ್ ಕುಲಕರ್ಣಿ ಅಂತ ಅವರೆಲ್ಲಾ ಆ ವರ್ಗಾವಣೆ ಮಾಡಿದಾರೆ. ರೀ ಆದ್ರೆ ಅವ್ರು ಬಂದಾಗಿಳಿಂದ ಬಿಸಿ ರೊಟ್ಟಿ ಕೊಡ್ತನ ಅಂತ ಹೇಳಿದ್ರ ಆದ್ರರು ಇನ್ನು ಕೊಟ್ಟಿಲ್ಲ ಬರೀ ಕಡ್ಡಿ ರೊಟ್ಟಿ ಕೊಡ್ತಾಯಿದ್ದಾರೆ. ಕಡ್ಡಿ ರೊಟ್ಟಿ ಮತ್ತು ಚಪಾತಿ ಕೊಡ್ತಾಯಿದ್ದಾರೆ.
ಅಂಗಯದು ಏನಂದ್ರ ಜಾರಿಗೆ ಬರತ್ತನಾ ಬಾಳಕ್. ಕಷ್ಟ ಬಂದ್ಮೇಲೆ ಏನೋ ಒಂದು ನಡ್ಸ್ಕೊಂಡ್ ಹೋಗ್ತಾರ ಬರತನ ಬಾಳ ಇದಾಗತ್ತೆ. ನಮ್ಮಲ್ಲಿ ಇಲ್ರಿ ನಮ್ಮಲ್ಲಿ ಬೇರೆ ಚಪಾತಿ ಕೊಡ್ತಾರೆ ಯಾಕಂದ್ರೆ ಜನಸಂಖೆ ಜಾಸ್ತಿ ಆಗುತ್ತತ್ತಲ್ಲ ಅಷ್ಟು ಜನು. ಕ್ಕನು ರೊಟ್ಟಿ ವಿತರಣೆ ಮಾಡ್ಬೇಕಂದ್ರೆ ಬಹಳ ಸಮಸ್ಯೆ ಆಗತ್ತ ಹಿಂಗಾಗೀ ಸಮಯ ಕೂಡ ಸಾಲ ಅಲ್ಲ ಯಾಕಂದ್ರೆ ಮಧ್ಯಾಹ್ನ ಬರೀ ಒಂದೇ ತಾಸ ಇರತ್ರಿ. ಈ ಒಂದೇ ತಾಸ ಇದ್ದಾಗ ಎಲ್ಲರಿಗೂ ರೊಟ್ಟಿ ಪೂರೈಕೆ ಮಾಡ್ಬೇಕಂದ್ರ ಸಾಧ್ಯ ಆಗಲ್ರರಿ.
ಹೌದ್ರಿ ಸಾಧ್ಯ ಆಗಲ್ರರಿ ಅದ್ರಾಗ ಈವ ಸ್ವಲ್ಪ ಸಿಬ್ಬಂದಿ ವರ್ಗದವರುನು ಕಡಿಮೆ ಇದ್ದಾರ್ರೀ. ಅದಕ್ ಅದು.
ಅವರು ಈಗ ಮೈಗೆಚ್ಕಂದು ಕೆಲ್ಸ ಮಾಡಲ್ರಿ ಎಲ್ಲಾ ಅವರು ಮೈ ಉಂಡ್ಬ ಬಿಟ್ಟವಲ್ಲ. ಹಿಂಗಾಗಿ ಅವರು ಮೈಗಹಚಗನಲ್ಲಾ
ಹ್ಮ್ ಇವಾಗಲ್ಲ ಬಡ್ಯಲ್ರಿ ಯಾರ್ ರೊಟ್ಟಿ ಕೈಳಿಂದ ಬಡ್ಯಲ್ರಿ. ಒಂದ ಸಲಕಾಣೆಗಳು ಬಂದಾವ್ರಿ ಅದನ್ನೇ ಉಪಯೋಗ ಮಾಡಕಕೊಂಡ ಕಸಿ ರೊಟ್ಟಿ ಮಾಡೋದಾಗ್ಲಿ ಚಿಕ್. ಮಾಡ್ತಾರೆ ಮೊದ್ಲು ಕಾಲದಲ್ಲಿ ಯೆಲ್ಲಾ ಕೈಯಲ್ಲಿ ಬಡಿದು. ಅದ್ರಲ್ಲಿ ಪೋಷಕಾಂಶಗಳು ಜಾಸ್ತಿ ಇರ್ತವ್ರೀ ಅದು ನಮ್ಗೆಲ್ಲ ಬಾಳ ಗಟ್ಟಿ ಆಗತ್ರಿ ನಿಮ್ ಬಾಡಿ ದೇಹ.
ಈಗ ನಮ್ಮಲ್ಲಿ ಕೂಡ ನಮ್ಹಾ. ಶಿಕ್ಷಕರು ಇದನ್ನಾ ನಂತರ. ಯಂತ್ರ ಯಂತ್ರ ರೊಟ್ಟಿ ಮಾಡುವ ಯಂತ್ರವನ್ನು ತರಿಸಿ. ಅದ್ರಿಂದ ನಮ್ ಕೂಡ ರೊಟ್ಟ ಪೂರೈಕೆ ಮಾಡ್ತಿವಿ ಅಂತ
ಹಾ ಹೌದೀ ರೀ ಬಾಳ ಅನುಕೂಲ ಆಗ್ತ್ರಿ ಈಗ ವಿದ್ಯಾರ್ಥಿಗಳಿಗೆ ಬರೀ ಚಪಾತಿ ತಿನ್ನೋದ್ರಿಂದ ಬರೀ ದೇಹದಲ್ಲಿ ಬರೀ ಕಬ್ಬಿನಾಂಶ ಮಾತ್ರ ಬೆಳೆಯತ್ರಿ ಬರೀ ರೊಟ್ಟಿ ತಿನ್ಬೇಕ್ರಿ ಈಗ. ಚಪಾತಿಯಲ್ಲಿ ಬರೀ ಅದು ಜಾಸ್ತಿ ಕಾರ್ಬೋಹೈಡ್ರೇಟ್ ಇರ್ತವಲ್ರಿ. ಬರೀ ಕಬ್ಬಿನಾಂಶ ಇದು ಕೊಬ್ಬಿನಾಂ ದೇಹದಲ್ಲಿ ಬಾಳ ಬೆಳೆಯೋದು ಮನುಷ್ಯ ರೊಟ್ಟಿ ತಿನ್ನೋದ್ರಿಂದ ದೇಹ ಗಟ್ಟಿ ಆಗತ್ರಿ. ಮತ್ತೆ ತರಗತಿ ರೊಟ್ಟಿಯನ್ನು ಚೆನ್ನಾಗಿ ಕೇಳ್ಬೋದ್ರಿ ಓದಿದ್ದೆಲ್ಲ ಚನ್ನಾಗ್ ತಲಗೆ ಏರುತ್ತೆರೀ. ರೊಟ್ಟಿ ತಿನ್ಬಬೇಕು ರೀ ಮನುಷ್ಯ ಯಾವತ್ತಿದ್ರು.
ಅಲ್ಲಾ ಇಲ್ಲಿ ನಮ್ಮ ಡಿ. ಸಿ. ಸಾಹೇಬ್ರಾದಂತ ಬಸವಾಜ್ ಮುರಳಿ ಸಾಹೇಬರು ಆಗಮಿಸಿದ್ದಾರೆ. ಅ ಅವ್ರಿಗೆ ಋತೂಪೂರ್ವಕಾ ಸ್ವಾಗತವನ್ನ ಕೊರ್ಬೇಕು ಎಲ್ಲರೂ ಜೋರಾದ ಚಪ್ಪಾಳೆ ಒಂದಿಗೆ ಬಸವರಾಜ್ ಮೌಳಿ ಸಾಹೇಬರನಾ
ಸ್ವಾಗತ ಕೋರಿ ಬೇಕಾಗಿ ವಿನಂತಿ
ಚೆನ್ನಾಗಿ ಹೇಳಿದ್ರಿ ಜೋರಾಗಿಚಪ್ಪಳೆ ಬರ್ಬೇಕು ಬಸರಾಜ್ ಮರಳಿ ಸರ್ ಅವ್ರಿಗೆ. ಹ
ಹೌದ್ರಿ, ಬಸವರಾಜ್ ಮುರ ಸರ್ ಅವರು ಯು ಪಿ ಎಸ್ ಸಿ ಗೆ ಪ್ರಿಪೇರ್ ಆಗ್ತ ಇದ್ದಾರೆ ನಮ್ಗೆಲ್ಲ ಗೊತ್ತಾರೆ.
ನಮ್ಮ ಹ್ಮ ಹ್ಮ, ನಮ್ಮ ಹಾಸ್ಟೆಲ್ಲಿನಗಚ್ಚಿನ್ ಮನಿ ಮಾಲಪೂರು. ಎಚ್ ಎಂ ಸಿ ಮೆಂಬರ್ ಬಂದಿದ್ದಾರೆ. ಅವ್ರನು ಒಂದ್ ಎರಡ್ ಮಾತ್ ಅವರು- ಮಾತಾಡ್ತಾರ ನೋಡ್ರಿ
ಹ ಹೌದ್ರಿ ರ ಎಲ್ಲಾರೀ